ಹಲೋ ಏನ್ನದುಪ್ಪಾ ತಮ್ಮ ಆರಾಮಾ
ಏನಿಲ್ಲ ನೋಡಿ
ಹ್ಮ್ ಮತ್ತೆ ಏನ್ ಮಾಡ್ತಾ ಇದ್ರಿ ಎಲ್ಲಿದ್ರಿ
ಇಲ್ಲೇ ಹಾಸ್ಟೆಲ್ ಅಲ್ಲಿ ಇದ್ದೆ. ಈಗ ಎದ್ದು ಬ್ರಷ್ ಮಾಡ್ತಾ ಇದ್ದೆ.
ಹೌದಾ ಯಾಕೆ ಇವು ಇವನು ಇಷ್ಟೊಂದು ಈ ಟೈಮ್ ಇದ್ದೀರಾ.
ಹಾಸ್ಟೆಲ್ ಅಲ್ಲಿ ಯಾರು ಕೇಳಲ್ವಲ್ಲ.
ಹೌದಾ ಯಾಕೆ
ಯಾಕೆ ಅಂದ್ರೆ ಯಾರು ಇರಲ್ಲ ಇಲ್ಲಿ ಹಾಸ್ಟೆಲ್ ಅಲ್ಲಿ.
ವಾರ್ಡನ್ ಇಲ್ವಾ
ವಾರ್ಡನ್ ಬರಲ್ಲ ಅವನೂ
ಹೌದಾ ಏನೋ ಬೆಕ್ಕಿನ ಮರಿ ಸೌಂಡ್ ಬರ್ತಾದೆ ಬೆ ಬೆಕ್ಕಿದೇನೆ ಅಲ್ಲಿ.
ಅದವಾ ಫೋನನ್ ಸೌಂಡ್ ಬರ್ತಿರ್ಬೇಕ್ ನೋಡ್ ಲಾಕ್ ಹಾಕ್
ಲಾಕ್ ಹಾಕಿದ್ದೀನಿ ಬ್ರೋ.
ಆದ್ರೂ ಮೆಸೇಜ್ ಬಂದ್ರೆ ಬರುತ್ತೆ ಹಾಗೆ.
ಓ ಲಾಕ್ ಹಾಕಿದೀನಿ ಮತ್ತೆ ಏನ್ ಸಮಾಚಾರ ಆರಾಮಿದೀಯ ತಾನೇ.
ಹಾ ನೀವು
ನಾನು ಆರಾಮ ಇದೇನೆ ಅಬ್ಬ ಏನೋ ಫೋನ್ ಹಚ್ಚಲ್ಲ ತುಂಬಾ ಬಿಜಿ ಆಗ್ ಬಿಟ್ಟಿದಿದೆ ಏನೋ
ಏ ಹಂಗೇನಿಲ್ಲಪ್ಪ
ಹ್ಮ್ ಏನೇನ್ ನೀನ್ ಫೋನ್ ಹಚ್ಚತ್ತ ಇಲ್ಲ ನಿಜೇ ಹೇಳ್ತೀನ್ ನನಗೆ ಮರ್ತ್ ಬಿಟ್ಟಿದೆ ನೀನ್ ಎಲ್ಲಾ.
ಏ ಇಲ್ಲಪ್ಪ ನೀನ್ ಮರ್ತಿದೀಯಾ.
ಏನೀಲ್ಲ ಇಲ್ಲಾ ನೀನ್ ಮರ್ತಿದ್ದ್ಯಾ ನನ್ ಗೊತ್ತು.
ಹಾ ಹಾ ಏನ್ ಮಾಡ್ತಾ ಇದೀಯಾ ನೀನು.
ಏ ಸುಮ್ಮನೆ ಕುಂತ್ತೀದೆ ನೋಡು. ಹಾ ಇಲ್ಲೇ ಊರಲ್ಲಿ ಇದ್ದೀನಿ.
ಊರಲ್ಲಿ ಏನ್ ಮಾಡ್ತ ಇದ್ದೀಯಾ.
ಊರಲ್ಲಿ ಸುಮ್ಮ್ನೆ ಅದು ಸ್ವಲ್ಪ ಹೊಲ್ದದಲ್ಲಿ ಕೆಲಸ ಇದೆ.
ಹಾ
ಹೊಲ್ದದಲ್ಲಿ ಕೆಲಸ ಇದೆ.
ಹಾ
ಅದಿಕ್ಕೆ ಹೊಲ್ದ್ ಕೆ ಇವಾಗ ಮಳೆ ಬರ್ತಾ ಇಲ್ಲಲ್ಲಾ ಮಳೆ ಅಲ್ಲಿ ಅಂದ್ರೆ ಕಾಲುವೆ ಮುಖಾಂತರ ನೀರು ಬಿಡ್ತಾ ಇದೇನಿ ಉಲ್ಕಾ
ಕಾಲುವಿಗೆ ನೀರು ಎಲ್ಲಿಂದ ಬರುತ್ತೆ.
ಅಂದ್ರೆ ಒಂದು ಕೃಷ್ಣಾ ಡ್ಯಾಮ್ ಅಂತ ಇದೆ.
ಹ್ಮ
ಅಲ್ಲಿಂದ ಬರ್ತ
ಹಾ ಹಾ ಹಾ ಎಷ್ಟು ಏನ ಹಾಕಿದೆಯ ಹೊಲ್ದಲ್ಲಿ.
ಹಾ ನಾನ ಹೊಲ್ದಲ್ಲಿ ಒಂದ್ ಎರಡ ಎಕರೆ ಕೊಬ್ಬ ಹಾಕಿದ್ದೀನಿ.
ಹಾ
ಒಂದ್ ನಾಲ್ಕ ಎಕರೆ ಹತ್ತೆ ಹಾಕಿದ್ದೀನಿ.
ಹಾ
ಒಂದ ನಾಲ್ಕ ಎಕ್ರೆ ಸೋಯಬೀನ್ ಹಾಕಿದ್ದೀನಿ.
ಅಷ್ಟೊಂದ ಇದಿಯಾ.
ಹ್ಮ ನಿಜ ಬಾ
ಬಾ ಬಾಬ ಒಂದ್ ವರ್ಷಕ್ಕೆ ಇನ್ಕಮ್ ಎಷ್ಟ ಆಗತ್ತೆ.
ಬರುತ್ತೆ ಒಂದ್ ವರ್ಷ ಒಂದ ಹದ್ನೈದ ಲಕ್ಷ.
ಅಬ್ಬಬ ಹದನೈದ ಲಕ್ಷ ಒಂದ ವರ್ಷಿಗೆ ಇನ್ಕಮ್ ಒಂದ್ರಲ್ಲಿ ಏನು ಎಲ್ಲಾ ಸೇರಿ
ಎಲ್ಲಾ ಸೇರಿ
ಎಲ್ಲಾ ಸೇರಿ
ಹ್ಮ
ಹ್ಮ ಮತ್ತೆ ಊಟ ನಮ್ದು ನಾವು ಹಾಸ್ಟೆಲ್ ಅಲ್ಲಿ ಇದ್ದೀವಿ ಓದ್ತಾ ಇದ್ದೀವಿ.
ಅಂದ್ರ ಏನ್ ಓದ್ತಾ ಇರೋದ ನೀವ ಇವಾಗ
ನಾವು ಈಗ ಡಿಗ್ರಿ
ಹೌದಾ.
ಹಾ
ಡಿಗ್ರಿಯಲ್ಲಿ ಏನ್ ತಗೊಂಡಿದಿರಾ.
ಬಿ ಎ
ಬಿಯನ ಬಿಯ ಮುಗಸಂದು
ಬಿ ಎ ಮುಗಸಕೊಂದ ಎಲ್ಲದ್ರ ಕೋಚಿಂಗ್ ಹೋಗ್ಬೇಕ.
ಹೌದಾ.
ಹ್ಮ
ನಿವಾಗೆ ಸ್ಕೂಲ್ ಬಿಟ್ರಿ ನೀವ್ಯಾಕೆ ಸ್ಕೂಲ್ ಬಿಟ್ರಿ.
ಅಯ್ಯೋ ಅದು ಏನಂದ್ರೆ ಸ್ವಲ್ಪ ಮನೇಲ ತೊಂದ್ರೆ ಅಪ್ಪಾ
ಹಾ ಹಾ
ಹ್ಮ ಅದಕ್ಕೆ ಸ್ವಲ್ಪ
ಶಾಲಿ ಕಲಿ ಬೆಕ್ತಾನೆ ಆಮೇಲೆ ಇರೋದ ಹೊಲ ಮನಿ
ಹ್ಮ ಇರೋದೇ ಅಂದ್ರ ಏನ್ ಮಾಡ್ತಿ ಮನೇಲಿ ಬಿದ ಬಿಟ್ರಪ್ಪಾ
ಹ್ಮ ಹ್ಮ ಹ್ಮ
ಹ್ಮ ಅದಕೆ ಬಿಟ್ಬ ಬಿಟ್ಟಿನಿ.
ಹ್ಮ ಹ್ಮ
ಹ್ಮ
ಜೀವಗ ಹೊಂಟ ಹೊಂಟಿದ್ಯಾ ಏನ ಆಮೇಲ ಹೋಗ್ತೀಯ.
ಹಾ ಅಲ್ಲಿಗೆ
ಒಲ್ಕೆ
ಹೊಲ್ಕ ಹೋಗ್ಬೇಕ ಗುರು ಸ್ವಲ್ಪ ಮನೇಲಿ ಕೆಲಸ ಇದೆ ಆಮೇಲ ಹೋಗ್ಬೇಕು.
ಹೌದಾ ಏ ನಾನ ಬರೋದ್ ಲೇಟ್ ಆಗತ್ತೆ.
ಯಾಕೆ?
ಇನ್ನೊಂದ್ ಮೂರ್ ನಾಲ್ಕ್ ದಿನ ಆಗುತ್ತೆ ಬರ್ಬೇಕಂದ್ರೆ.
ಹ್ಮ್ಊ
ಹಾ
ಹೌದಾ
ಹ್ಮ್ ಹಾ ಬ ಏನಿಲ್ಲ ನೋಡಿ. ಯಾರ್ ಯಾರ್ ಇದ್ದೀರಾ ಅಲ್ಲಿ? ಯಾರ್ ಯಾರ್ ಇದ್ದೀರ
ನಾನೂ ನಮ್ ತಮ್ಮ ಒಬ್ಬ ಅಬ್ದುಲ್ಲಾ ಅಂತಿದ್ದಾನವನು.
ಹಾ ಹಾ ಅವ್ನ್ ಏನ್ ಮಾಡ್ತಿದ್ದಾನೆ?
ಅವ್ನ್ ಸುಮ್ನೆ ಕುಂತಿದ್ದಾನ ನನ್ ಮಗ ಏನ್ ಕೆಲ್ಸ ಮಾಡಲ ಏನ್ ಮಾಡಲ್ಲ ಅವ್ನು.
ಏನು ಮಾಡಲ್ವಾ?
ಹ್ಮ್, ಏನ್ ಮಾಡಲ್ಲ ಅವನು.
ನಮ್ ಹತ್ರ ಕಳಸಿ ಕೆಲ್ಸ ಇದೆ ಒಂದು.
ಇದೇನಾ?
ಹಾ
ಏನ್ ಕೆಲ್ಸ?
ಏನಿಲ್ಲ, ನಮ್ದ್ ಎರಡು. ಕಾರ್ ಇದೆ ಅದು ವರ್ಸೋದು, ಕ್ಲೀನ್ ಮಾಡೋದು.
ಹ್ಮ್
ಹ್ಮ್, ಒಂದೆರಡ್ ಟಿಪ್ಪರ್ ಇದೆ ಒಂದೆರಡ್ ಟಿಪ್ಪರ್ ಇದೆ.
ಹ್ಮ್
ಕೇಳಿ ನೋಡಣ ಬರ್ತಾನೆನೋ.
ಬಂದ್ರೆ ಕೇಳ್ತೀನ್ ಇಲ್ಲಾಂದ್ರಇಲ್ಲ.
ಹಾ ಸರಿ ಸರಿ.
ಹ್ಮ್, ಮತ್ತೆ ಏನ್ ಸಮಾಚಾರ? ಫೋನ್ ಲಾಕ್ ಆಯ್ತಲ್ಲಪ್ಪ ಇದು ಏನ್ ಇಟ್ಟಿದಾರ. ಹೌದಾ ನಾವೇನ್ ನೀನ್ ಹೇಳ್ ಬೇಕು ಮಚ್ಚಾ.
ಆ ಹಾ ಹಾ
ಹ್ಮ್
ಹ್ಮ್ ಮತ್ತೆ ಈಗ ಫಸ್ಟು ಯಾವ್ದಕ್ಕೆ ನೀರ್ ಬಿಡ್ತೀಯಾ ಹೋಗಿ?
ಹ್ಮ್ಊ ಫಸ್ಟು ಇವಾಗ ಹ ಫಸ್ಟ್ ಕೊಬ್ಬಿಗೆ ಇವಾಗ ಕೊಬ್ಬಿಗೆ ನೀರ್ನ ಅಗತ್ಯ ಜಾಸ್ತಿ ಇದೆ.
ಹ್ಮ್
ಆಮೇಲೆ. ಊಂ ಅಂದ್ರೆ, ಆಮೇಲೆ ಹತ್ತೀಗ್ ಬಿಡ್ಬೇಕೂ.
ಹಾ
ಹ್ಮ್ ಹತ್ತಿಗ್ ಬಿಟ್ಟ್ಮೇಲೆ ಮತ್ತೆ ಬೇರೆವ್ ಬಿಡ್ಬೇಕು.
ಹೌದಾ
ಹ್ಮ್
ಹ್ಮ್ ಹ್ಮ್ ಎಷ್ಟ್ ದಿನಕ್ ಬರ್ತೆ ಫಸಲು?
ಹಾ ಬರುತ್ತೆ ಒಂದು ಒಂದು ಒಂಬತ್ತುವರೆ ತಿಂಗಳಗ್ ಬರುತ್ತೆ.
ಮೂರೂನಾ?
ಹ್ಮ್ ಏ ಮೂರು ಇಲ್ಲ ಹತ್ತಿ ಒಂದ್ ಆರ್ ತಿಂಗಳಗ್ ಬರುತ್ತೆ. ಹ್ಮ್ ಅದಿಕೆ ಹಿಂ
ಇದು ಅದು ಇನ್ನೊಂದ ಏನೋ ಅಂದಿಯಲ್ಲ.
ಏನು.
ಇನ್ನೊಂದ್ ಅಂದಿಯಲ್ಲ ಏನೊ.
ಹ್ಮ್ ಅದು ಇನ್ನೊಂದು ಸೋಯಾಬೀನ್ ಅದೊಂದ್ ಮೂರ್ ತಿಂಗ್ಳು ಬರ್ತ್ತೆ.
ಹಾ ಹಾ
ಹ್ಮ್ ಒಂದ್ ಮೂರ್ ತಿಂಗ್ಳಲ್ ಬರುತ್ತೆ. ಹ್ಮ್
ಹ್ಮ್ ಹ್ಮ್ ಎಲ್ಲ ಸೇರಿ ಹದ್ನೈದ್ ಲಕ್ಷ ಮಾಡ್ತಯಪ್ಪಾ ನಮ್ಗೆ ಹೊಲ ಇಲ್ಲ ಮಾರಾಯ.
ಹೊಲಾ ಇಲ್ವಾ ಯಾಕೆ.
ನಾವು ಬರೇ ಮನೆ ಮಾಡೋದು ಕಾರ್ ತೊಗೋದು ಟಿಪ್ಪರ್ ತೊಗೋದು.
ಅಂದ್ರೆ ನೀವು ಬಿಸ್ನೆಸ್ ಮಾಡರ ಅಂತ ಆಯ್ತು ಬಿಸ್ನೆಸ್ ಮಾಡರ ನೀವು.
ಹಾಂ
ಹ ಹೌದಾ ಇಲ್ಲಮ ನಮ್ದು ಒಂದ್ ನಾ ನಾಲ್ಕು ಎಕರೆ ಜಮೀನ್ ಇದೆ ಆ ಜಮೀನಲ್ಲೇ ನಾವು ಇವಾಗ ಉಳಿಮೆ ಮಾಡುವ. ಆ ನಮ್ಗೇನು ಸಂಬಂಧ ಇಲ್ಲ.
ಹಾ ಹಾ ಹಾ ಹ್ಮ್ ಅಪ್ಪ ಅಮ್ಮ ಏನ್ ಮಾಡ್ತಾರೆ.
ಅಪ್ಪಮ್ಮ ಕೂಡ ಅದೇನೆ ಅದೇ ಕೆಲಸ ಮಾಡೋದು.
ಹಾ ಹಾ
ಹ್ಮ್
ಹ್ಮ್ ಹ್ಮ್ ನಾವು ಈಗ ಹಳ್ಳಿಗೆ ಬರ್ಬಹುದು ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ.
ಹ್ಮ್
ಹ್ಮ್ ನಮ್ ಅಜ್ಜಿ ಊರು ಹಳ್ಳಿನೇ ಅಲಾ ಆ ಕಡೆ ಬರ್ಬೇಕು.
ಹೌದಾ ನಿಮ್ಮಜ್ಜಿ ಊರು ಯಾವೂರು ಈ ಕಡೆ ಹುಬ್ಳಿನ ಏನ ಉಡುಪಿನ.
ಉಡುಪಿ ಉಡುಪಿ.
ಉಡುಪಿಯಲ್ ನಾವು ಉಡುಪಿನೆ ಮಾರಾಯ್ ಎಲ್ಲಿ ಇರೋದು ಅವ್ರು ಉಡುಪಿಯಲ್ಲಿ.
ಉಡುಪಿಯಲ್ಲಿ ನಮ್ಗೂ ಅಷ್ಟ್ ಗೊತ್ತಿಲ್ಲ ನಮ್ಮ ಮಮ್ಮಿ ಪಪ್ಪಾ ಗೊತ್ತು ಅವ್ರೇ ಕರ್ಕೊಂಡ್ ಹೋಗ್ತೀನಿ ಅಂದಾರೆ.
ಹೌದಾ ನನಗ್ ಕಾಣ್ತಾನೆ ಇಲ್ಲ ಮಾರಾಯ್ ಎಲ್ಲಿ ಅವರು ನಾನ ಉಡುಪಿಯಲ್ಲಿ ನಾನು ಇರೋದು.
ನಾನ್ ಕೇಳಿ ನಿಂಗೆ ಹೇಳ್ತೀನಿ ಅಂತ ಮಾರಾಯ್.
ಏಷ್ಟರ ಕೇಳಿಗೇಶಿ.
ಹಾ
ಕೇಳಿ ಹೇಳಿ ಮಾರಾಯ ನಾನು ಉಡುಪಿಯಲ್ಲಿ ಇರೋದು.
ಹಾಂ ಹ ಬಂದ ನಿಂಗ್ ಕಾಲ್ ಮಾಡ್ತೀನಂತ.
ಹೌದಾ.
ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ ಆರಾಮಿದೆ ತಾನೇ.
ಉಡುಪಿಯಲ್ಲಿರೋದು ಎಷ್ಟು ವರ್ಷ ಆಯ್ತು ನೀನ್.
ನಾನಾ ಉಡುಪಿಯಲ್ಲಿ ಇರಕಂತ ಇವಾಗ ಹತ್ತು ವರ್ಷ ಆಯ್ತು ಮುಳ್ಳ. ಮ್ಮ ಗಾ . ಮೊದ್ಲು ನಾನು ಇಲ್ಲಿ ಯಾದಗಿರಿಯಲ್ಲಿದ್ದೆ.
ಹ್ಮ್
ಹ್ಮ್ ಅದ ಬಿಟ್ಟ ಆಮೇಲೆ ಇಲ್ಲಿ ಬಂದೆನಾ.
ಯಾದಗಿರಿಯಲ್ಲಿ ಏನ್ ಮಾಡ್ತಿದ್ದೆ
ಯಾದಗಿರಿಲ್ಲಿ ನಾನು ಟ್ರೈನ್ ಲ್ಲಿಯೇ ವರ್ಕಟ್ ಮಾಡ್ತಿದ್ದೆ ನಾನು
ಓ ಮತ್ತೆ ಯಾಕ ಬಿಟ್ಟೆ
ಅದು ನನಗೆ ಇಷ್ಟ ಆಗ್ಲಿಲ್ಲ ಆ ಜವಾಬ್ ಅದಕ್ಕೆ ನಂದೇ ಓವನ್ ಆಗಿ ಬಿಸ್ನೆಸ್ ಮಾಡಕೆ ನಾನು ಮಂಗಳೂರಿಗೆ ಬಂದೆ
ಹೌದಾ ಮನೇಲಿ ಪ್ರಾಬ್ಲಮ್ ಇತ್ತಲ್ವಾ
ಅದಕ್ಕೆ
ಹಾ ಹಾ ನಿಮ್ಗೆ ಅಲ್ಲಿ ಪೇಮೆಂಟ್ ಎಷ್ಟಿತ್ತು
ಅಲ್ಲಿ ಯಾದಗಿರಿ ಅಲ್ಲಿ ಒಂದು ಕೊಡ್ತಿದರ ಒಂದ್ ಒಂದ್ ನಾಲವತ್ ಸಾವಿರ ಅದನ್ನ ಸಾಕಾಗ್ತಿರ ಇಲ್ಲೆಲ್ಲ
ಹಾ ಅಷ್ಟು ಏನ್ ಮಾಡ್ತಿದ್ದೆ
ಅ ಅಷ್ಟು ಅದೆಲ್ಲಾ ಸಾಕ ಆಗ್ತಿರಲ್ಲಾ ಮಾರಾಯಾ ಅದಕ್ಕೆ ನಾನು ಬಿಟ್ಟ ಬಿಟ್ಟೇನೆ ನಾನು
ಹಾ
ಹುಂ
ಹುಂ ಹುಂ ಈಗ ಇಲ್ಲೇ ಬೇಜಾ
ಹುಂ ಇವಾಗ ಚೆನ್ನಾಗಿದೆ
ಹಾ ಹಾ
ಹುಂ
ನೀ ಏನದ ಕಾರು ಏನಾದರು ತೊಗೋಬೇಕಲ್ವಾ
ತಗೋಬೇಕ ಅಂದರೇ ಮಾರಾಯಾ ದುಡ್ಡ ಇಲ್ಲಿವ ದುಡ್ಡು ತಗೋಬೇಕಂದ್ರೆ ಮನೇಲಿ ಕಾಸು ಕೊಡ್ತಾ ಇಲ್ಲಾ
ಮತ್ತೆ ಒಂದ್ ವರ್ಷಿಗೆ ನಲ್ವತ್ತು ಲಕ್ಷ ಹದಿನೈದು ಲಕ್ಷಾ ಬರುತ್ತೆ ಅಲ್ವಾ ಮರಾಯಾ
ಬರುತ್ತೆ ಅದೆಲ್ಲೂ ಸಾಲ ತಗೊಂಡಿವಿ ಮಾರಾಯಾ ಅಲ್ಲಿಂತ ಇಲ್ಲಿಗ್ ತಗೊಂಡಿವಿ
ಆಯ್ತು ಇನ್ನೊಂದು ವರ್ಷದಲ್ಲಿ
ಏನ್ ಒಂದು ಗೊತ್ತಾಗ ಆಗ್ತಿಲ್ಲ ಮಾರಯಾ
ಹಾ ಹಾ ತಗೋತಿಯಾ
ಹಾ ಮತ್ತೆ ಆರಾಮ್ ಇದ್ಯಾಯಲ್ಲಾ
ಆರಾಮ ನೀನು
ನಾನು ಆರಾಮಿದೀನಿ ಮಾರಯಾ ನೀನು ಆರಾಮಿದ್ರ ಸಾಕು ಅದೇ ಇದು
ಹಾಂ ಹಾಗೆ ಕಾಲ್ ಮಾಡ್ತಾ ಇರು
ಹಾ ಸರಿ ಮತ್ತೆ ಆಮೇಲ ಕಾಲ್ ಮಾಡು
ನಿಂದ್ರ ಮಚ್ಚಾ ಇನ್ನೊಂದ ಸ್ವಲ್ಪ ಮಾತಾಡೋಣ
ಹೌದಾ ಇದಲ್ಲಿ ಫೋನಲ್ಲಿ ಲಾಕ್ ಆಗಿದೆ ಮಾರಾಯಾ ನಂಗೆ ಗೊತ್ತಾಗ್ತಿಲ್ಲ ಯಾವ ತರಾ ಮಾ
ಹಾ ನಂಗ ನಂಗ ಗೊತ್ತಾಗತೆ ಮಾರಾಯಾ ಮಾತಾಡು
ಮತ್ ಹೌದಾ ಮತ್ತೆ ಏನಾದ್ರು ಪಾರ್ಟಿ ಕೊಡ್ತೀಯಾ ನಾನ್ ಮಾತಾಡ್ತೀನಿ ನಿನ್ ಜೊತೆ ಇವಾಗ
ಕೊಡಸುವಂತ ಮಾರಾಯಾ ಯಾವಾಗ ಭೇಟಿ ಆಗೋಣ ಆವಾಗ ಕೊಡಸ್ತೀನಿ ಅಲ್ವಾ
ಏನ್ ಬೈ ಇದೇ ಹೇಳೋದು ನೀನ್ ಏನ್ ಕೊಡ್ಸಲಾ ಮಾರಾಯಾ
ಕೊಡಿಸ್ತೀನ್ ಮಾರಾಯ ಭೇಟಿ ಆಗೋಣ ಮೊದ್ಲು
ಏನ್ ಕೊಡ್ಸತಿ ಏನಿಲ್ಲಾ ಒಂದು ಗೊತ್ತಾದೇ ಆಗ್ತಾನೆ ಇಲ್ಲಾ ನನ್ಗೆ ನೀನ್ ಏನ್ ಕೊಡ್ತೀ ಏನ್ ಬಿಡ್ತ ಅಂತಾ
ಕೊಡಿಸ್ತೀನಿ ಮಾರಾಯಾ ಅಷ್ಟು ಇದು ಮಾಡಬೇಡಾ ಕೊಡಿಸ್ತೀನಿ
ಹುಂ
ಹುಂ ಮತ್ತೆ ಸರಿ ನಾನು ಬಂದ ನಿನ್ಗ ಕಾಲ್ ಮಾಡ್ತೀನಿ ಅಂತಾ ಅಲ್ಲಿಗೆ ನಿಮ್ ಉಡುಪಿಗೆ ಬಂದು
ಸರಿ ಮಾರೆಯಾ ಓಕೆ ಓಕೆ ಓಕೆ ನೀ ಯಾವಾಗಾದ್ರೆ ಫೋನ್ ಹಚ್ಚ ನೀನ್ ಸರಿ
ಆಯ್ತ ಆೇಲೆ ಅಚ್ತನಿ.
ಓಕೆ ಓಕೆ.